ಹ್ಮ್ ಏನ್ ಮಾಡಕತಿ ಆರಾಮದಿಯ
ನಿನ್ನಂಗ
ಹ್ಮ್ ಆರಾಮದ
ಚಾ ಕುಡ್ದಿ
ಚಾ ಕುಡುತಿರ ಕುಡಿಯಲ್ಲ ಕೊಡೆ ಇದ್ದೀನಿ ಬಹಳ ದಿನ ಆಯ್ತು
ಹಕ್ಕಾ
ಹ್ಮ್ ಸಕ್ರೆ ತಿನ್ಬಾರ್ದು ಅಂತ ಕೊಡಬಟ್ಟೀನಿ ಹಗೆ ಆಮೇಲೆ ಆಯತು ಚಾ ಕುಡುದ್ರ ನಂ ಊಟ ಹೋಗವಲ್ದಕ
ಹೌದನು
ಹ್ಮ್
ನಾನ್ಂಕಾರೆ ಬರೇ ಹೊರಗ ಬರ ಹೊರಗಲ್ಲ ತಿನೋದೇ ತಿನೋದೇ ತಿನೂದ್ ತಿನೂದ್ ಪಾನಿಪುರಿ ಗೋಬಿ ಮಂಚ್ ಸ ಪ ಮಾನ ಎ ದ
ಹ್ಮ್ ಈಗಪ್ಪ ಆಗ್ಬ ಮತ್ತೆ
ಬರಿ ಉನ್ಹೆಅಲ್ತ್ ತಿಂದನ ನೋಡ್
ಹಓ ಪಾನಿಪುರಿ ಹೆಲ್ದಿ ಗೊತ್ತನ್ ನಿನಗ ಆರೋಗ್ಯಕರ
ಏನಣಪ್ಪಾ ಎಲ್ಲಾರು ಬೈತಾರೆ ಅಷ್ಟು ತಿನ್ ಮಾಡಾ ತಿನ್ ಮಾಡಾ ಅಂತ ಹೇಳ ನಾನು ಎಷ್ಟು ತಿನ್ಂತನ್ಪಾನ
ಸುರಿದಾಗ ಪಾನಿ ಅಂದ್ರ
ಅಂದ್ರ ಪಾನಿ ಕೂಡದ್ರ ಏತಳ ಜೀರ್ಣಾಂಶ ಇದು ಆಗತ್ತಂತ ಚಲೋ ಆಗತ್ತಂತೇನೋ ಮತ್ತ ಅದ ತಿಂದಾಗೆಲ್ಲಾ ನಮಗ ಫುಲ್ ಹಾ ಹ ಹಾ ಫುಲ್ ಅಂದ್ರೆ ಹೆಂಗ ಅನ್ಸತ ಅಂದ್ರೆ ಫುಲ್ ಖುಷಿಯಾಗಿರ್ತೀವಿ
ಹ್ಮ್
ಹ ಅದರಿಲ್ಲಿಂದ ಒಂದು ಹಾರ್ಮೋನ್ ರಿಲೀಸ್ ಆಗತ್ ಗೊತ್ತು ಡೊಪೋಮೆನ ಏನಂತ ಹೇಳಿ ಅಂದ್ರ ನಗು ನಗು ಅಂದ್ರೆ ಹ ಹ್ಯಾ ಹ್ಯಾಪಿ ಹಾರ್ಮೋನ್ ಅಂತ ಡೂಪಮೈನ್ ಅಂತಿಂದಾಗೆಲ್ಲ ಅದು ಜಾಸ್ತಿ ಆಗತ್ತ
ಒಟ್ ಖುಷಿ ಆಗುತ್ತ
ಹ್ಮ್ ಖುಷಿ ಆಗುತ್ತಾ
ಸಾರೆಯಾ ತಿನ್ನದ ಬ ಬಿಟ್ಟಬಿಟ್ಟಿನಿ
ಪಾನಿ ಪುರಿ ಶೇವ ಪುರಿ ಗಾಜರಿ ಗೋಬಿ ಮಂಜೂರಿ ನಲ್ಲಾ ಅದಕ್ಕೆ ಒಂದ ಸ್ವಲ್ಪ ಇವಾಗ ಅಲ್ಲೇ ಫುಲ್ಲು ಹೊರಗಗಳು ತಿನ್ ತಿನ್ ತಿಂದು ಆ ಒ ಸರಿ ಫುಲ್ ಅಶಕ್ತದಂಗ ಆಗಿಬಿಡ್ತದ ಫುಲ್ ಕೈ ಕಾಲೆಲ್ಲ ಅರಿಕತ್ತು
ಹುಷಾರ್ ನೋಡ್ ಸ್ವಲ್ಪ ನೋಡ್ಕಂಡ ತಿನ್ನು ಎಲ್ಲಿ ಸ ಹೆಚ್ಚಿಯಾಗಿ ಮಾಡ್ತಾರಾ ಶುದ್ಧವಾಗಿ ಮಾಡ್
ಹ ಹಂಗಲ್ಲದ ನನ್ ನನಗ್ ಕಮ್ಮಿ ಆಗದ ಅಂದ್ರ ರಕ್ತ ಕಮ್ಮಿ ಐತ ನಂಗ ಎಷ್ಟ ಐತಿ ಗೊತ್ತು ಏಳ ಐತಿ ಅದಕ್ಕ ವೈದ್ಯರ ಕಡೆ ತೋರ್ಸಿದ್ದೆ ನಾನು
ಹ್ಮ್
ಅವರು ಏನ ಅಂದ್ರ ಅಂದ್ರ ಸ್ವಲ್ಪ ಚಂದಾಗ ಊಟ ಮಾಡದ್ರು ಮತ್ತೆ ಅಂದ್ರ ವೀಕ್ಲಿ ತ್ರೀ ಟೈಮ್ಸ್ ಒಂದ ತ್ರೀ ಸ ಎರಡು ಮೂರ್ ಸಲ ಇದು ಹೇಳಿದ್ ಸೂಜಿ ಹೇಳಿದ್ರು ಹ್ಮ್ ಸೂಜಿ ಒಂದಿನ ಬಿಟ್ಟು ಒಂದ ದಿನ ಹ್ಮ್ ವಿಟ್ಕೋಫಾಲ್ ಅಂತೇಳಿ ಮಲ್ಟಿ ವಿಟಮಿನ್ ಪೋಲಿಕ್ ಆಸಿಡ್ ಐರನ್ ಇರ್ತದಲ್ಲ ಅದು ಇಂಜೆಕ್ಷನ್ ಸೂಜಿ ಹೇಳಿದ್ರು ಒಂದಿನ ಬಿಟ್ಟು ಒಂದಿನ ಮಾಡಿಸಕೊಂಡಿದ್ದೆ ಮತ್ತ ಹ್ಮ್ ಒಂದಷ್ಟೇ ಲಾಸ್ಟಗ ಅಷ್ಟೇ ಬಿಟ್ಟಿದ್ದೆ ಉಳಕಿದಷ್ಟು ಕರೆಕ್ಟ್ ಮಾಡ್ತಿದ್ದೆ
ಮಾಡ್ಸಿದ್ಮೇಲೆ ವಾಪಸ್ ಚೆಕ್ ಮಾಡ್ಸಿದಿ ಅಂದ್ರ
ಇಲ ಇಲ್ಲ ಇಲ್ಲ ಏನು ಮಾಡ್ತಿಲ್ಲ ಆಫೀಸ್ ಅಷ್ಟೇ ಚಟ್ ಮಾಡ್ತಿದ್ದೆ
ನೋಡಿ ಇನ್ನೊಂದ್ ಸರಿ ಮಾಡಸ
ಮತ್ತೆ ಗುಳಿಗಿ ಬರ್ದಿದ್ರು
ಹ್ಮ್
ಒಂದು ಔಷಧಿ ಬರ್ದಿದ್ರೆ ಔಷಧಿ ಅಂಕಕಾರ ತಗೊಂಡ್ ಹೋದೆ ಎಲ್ಲಿ ಒಟ್ಟಿನಲ್ಲ ಗೊತ್ತಿಲ್ಲಂಗ ತಗೊಂಡೆ ಇಲ್ಲಾನ ನಾ ಅನ್ಸನ ಏನ್ ಅದು ಕುಡಂಗ ಅನ್ಸಿಲ್ಲಾ
ಅದು ಕುಡಿದ್ರೆ ಏನಾಗತ್ ಗೊತ್ತಾನ
ಹ್ಮ್
ನಿಂಗ ಹೊಟ್ಟಿ ಹಸು ಜಾಸ್ತಿ ಆಗತ್ತಾ ಹೊಟ್ಟಿ ಹಸು ಜಾಸ್ತಿ ಆದ್ರ ಊಟ ಮಾಡ್ತ ಊಟ ಮಾಡಿದ್ರ ಅದೇ ರಕ್ತ ಕಣ ಜಾಸ್ತಿ ಆಗುತ್ತಾ ತಗೊಂಡ್ಮ್ಯಲೆ ನಿದ್ದ್ರ ಸರಿಯಾಗಿ ಮಾಡ್ತೀವಿ ಹ್ಮ್ ಷ್ಟಲ್ಲಾ ಕೆಲ್ಸ ಆಗುತ್ತೆ ಅದು ಒಂದ ಶರ ಔಷಧ ಕುಡಿಯೋದ್ರಿಂದ
ಹಏ ಎಲ್ಲೋಗ್ಯತನೆದು ನೋಡ ಎಲ್ಲಾನ ಎಲ್ಲ ಹುಡುಕ್ತೀನಿ ಮತ್ತೆ ಹೋಗಿ ಹುಡುಕಿ ತಗೋ
ಎಲ್ಲ ಮನ್ಯಾಗ ಇರತ್ ನಾವು ನೋಡಕ್ಕು ಇಲ್ಲೇನೆ ಎಲ್ಲಿ ಇರಿಲ್ಲ ರೂ ನಲ್ಲ ರ ಇಟ್್ರತೀನೋ್ರ
ಹ್ಮ್ ನೋಡ್ಬೇಕು ಗುಳಗಿ ಏನು ಏನು ಬಂದದ ಹುಳ್ಗಿ ಬರ ಯಾವ ಔಷದಿ ಅದಷ್ಟ ಬರ್ದಿದ್ರು ತಗಳದಷ್ಟೇ ಬೋಟ ಇನ್ನು
ಅದಾ ಡಾಕ್ಟರ್ನು ಕೇಳು ನಿಮ್ ವೈದ್ಯರನು ಕೇಳು ರಕ್ತ ಕಣ ಜಾಸ್ತಿ ಆಗೋಂತ ಗಿಗೆ ಯಾವರ ಇದ್ರ ಬರ್ಕೊಡ್ರಿ ಅಂತಂದ
ಹ್ಮ್ ಒಬ್ರು ಇವ್ರು ಹೇಳಿದ್ರು ಮೇಡಮ್
ಹ್ಮ
ನಂದ ಐರಪ್ಪ ಅವರ ರೀತಿ ಅಂತ ಗೂಗಿ ಬರುತ್ ನೋದು
ಹ್ಮ್
ಅಂತ ನಂತಂತರುದು
ಹ್ಮ
ಚಲೋ ಆಯ್ತು ಅದಾರ ತಗೋ ಇಲ್ಲ ಅಂದ್ರ ಆಯ್ತು ಎ ಟು ಜೆಡ್ ವುಮೆನ್ ಅಂತ ಬರುತ್ತೆ ಅದ್ರ ತಗೋ ಎರಡ ಎರಡು ಚಲೋ ಇದಾವ ಅಂತ ಇದು
ನಾ ನಾನ್ ನಾನಂದ್ಸಲ ಪಕ್ಷೆ ಮಾಡ್ಸಿದ್ದೇನೆ ಅಕ್ಕ ಪರೀಕ್ಷೆಯನ ನಂದು ರಕ್ತ ಎಲ್ಲಾ ಕರೆಕ್ಟ್ ಆಯತ ಬಟ್ ರಕ್ಕ ರ ಹಟ್ಟದೊಳಗ ಒಂದು ವಿಟಮಿನ್ ಕಮ್ಮಿ ಇತ್ತು ವಿಟಾಮಿನ್ ಡಿ ತ್ರೀ ಅಂತ
ಹಾ ಹಾ ಹಾ
ನಮ ಸರ್ ಅದನ್ ಕಮ್ಮಿ ಅದು ಕಮ್ಮಿ ಅ ಅದ ನಮ್ದ ಆ ವೈದ್ಯರು ಹೇಳಿದಂಗ ಆಗ್ತಿದ ಬಿಡು ನಂಗ್ ಅವಾಗ ಅವವಾಗ ಅದ ಕಮ್ಮಿ ಇತ್ತ ಅಂತಂದ್ರೆ ಸಾಲರಿ ಅದು ಕ ಕಾಲ್ ಜೋಂಬ್ ಬರೋದು ಹ ಸು ಜಲ್ದಿ ಸುಸ್ತ ಆಗೋದು ಅದೆಲ್ಲಾ ಆಗತ್ತಾ ಅಂತಾನ ಹೇಳಿದರಗ ಹ್ಮ
ಈಗ ಮತ್ತೆ ಈಗನ ಈಗೂ ಆಗತ್ತಾನ
ಈಗ ನನ್ ಸರಿಯ ಊಟ ಮಾಡ್ತೀನಿನ್ ಅನ್ಸಲ ಯಾವಾಗ ಒಂದ್ ಸರಿ ಅನ್ಸುತ್ತ ಅವಾಗ ಹಾ
ಹ್ಮ್
ನನ್ಗೂ ಗುಳಿಗೆ ಹೇಳಿದ್ರು ನನ್ಗೂ ವಾರಕ್ಕೊ ಒಂದು ಇಂಜೆಕ್ಷನ್ ಮಾಡ್ಸಾಕ್ ಹೇಳಿದ್ರು ತ್ಯೂರಿ ಮಾಡ್ಸಾಕ್ ಹೇಳಿದ್ರು
ಹ್ಮ್ ಮಾಡಳ್ಸ್ಕೊಂಡಿಲ್ಲ ಮತ್ತ
ಹ್ಮ್ ನಾ ಮಾಡಸದಿಲ್ಲ ನಮ ತಮ್ಮ ನಮ್ ತಮ್ಮ ದಾಕ್ಲೋದಾಗತನ ಅದುಂಗೂ ಫುಲ್ ಆಯುರ್ವೇದಿಕ್ ಆಯುರ್ವೇದ ವೈದ್ಯಕೀಯ ಹೊತ ಚಾನತ ಆತ ಏನ್ ಹೇಳುದ ಆತ ಏನ್ ಹೇಳಿದ ಚೂಜಿ ಮಾಡಿಸಬೇಡ ಗುಳಿಗೆ ತಗೋಬೇಡ ಊಟದ ಇದನ್ ತಗೊಂಡ್ರ ಅದನ್ ತಗೊಂಡ್ರ ಅದನ್ ತಗೊಂಡ್ರ ಸರಿ ಹೋಗತ್ ಬಿಡು ಜಲ್ದಿ ಆಗತ್ ಜಲ್ದಿ ಬ ಬರುತ್. ಾಮಿಂಟ್ ಐತ್ರಿ ದೇಹದಾಗ ಒಂದ್ ಕಡತ್ತ ಉಂಟ ಒಂದ ಕತ ಆದ್ರ ಅದನ್ ತಗೊಂಡವ್ರಂದ ಮತ್ತೆ ಬೇರೆ ಇದಾಗುತ್ತ ಅಂತಲ್ಲ ಮತ್ತೆ ಬೇರೆ ಏನಾರ ಎಫೆಕ್ಟ್ ಆಗುತ್ತಾ ಅಂತ್ರ ಅದಕ್ಕ ಬೇಡ ಬೇಡ ಊಟದಾಗ ಸರಿ ಹೋಗುತ್ತಾ
ಏನನ್ ಊಟ ಮಾಡಂದ
ಹ್ಮ್ ಸರಿಯತ್ಮ ಪ್ರೋಟೀನ್ ಇರ ಊಟ ಮಾಡಂತಂದ
ಹ್ಮ
ಸ್ವಲ್ಪ ತರಕಾರಿ ಜಾಸ್ತಿ ಇದೇನಂತ ಹ ಅದ ಹಸಿ ಹಸಿ ತರಕಾರಿ ತಿನ್ಬೋದಂತ.. ಲ ಆತ್ತಪಲ ತಪ್ಲ ಅಂತಂದ್ರೆ ಅದ ನೆನ್ ತಪ್ ನೆಂಟೆ ತಪ್ಲ ಸಬ್ಬಸ್ಕಿ ಹಸಿರುದ ಏನ್ ಏನದ್ ಇರುತ್ತಲ್ಲ ರೊಟ್ಟಿ ಕದ್ದಿ
ಪನ್ನೀರ್ ತಿನ್ಬೇಕಳು ಪನ್ನೀರ್
ಹ್ಮ್ ಪನ್ನೀರು ಹ್ಮ್ ಪನ್ನೀರು ಹ್ಮ್ ಪನ್ನೀರ್ ಎಷ್ಟು ಹೈ ಪ್ರೋಟೀನ್ ಅಂದ್ರ ನಾವವು ತತ್ತಿ ಒಳಗೆ ಎಷ್ಟು ಎಲ್ತಲ್ಲ ಅಷ್ಟ ಪ್ರೋಟೀನ್ ಅಷ್ಟ ಪ್ರೋಟೀನ್ ಪನ್ನೆರದಾಗಿರುತ್ತೆ ಅದನ್ನು ತಿನ್ಬೋದು
ಹ್ಮ್
ಆದ್ರ ಮಾಂಸ ತಿನ್ನು ನವ ಅಂತಮ್ಮ
ಅದನ್ನು ತಿನ್ಬೋದು
ಹ್ಮ್ ಚ ಚ ಮಾಸಲು
ಹ್ಮ್
ದಿನಾ ದಿನಾಗವಲ್ಲ ಮೊನ್ನೆ ಒಂದ್ ದಿನ ಹೋಗಿದ್ದು ಆ ತಿನಾಕ ನಾನನ್ ಸ್ನೇಹಿತರು ಇಬ್ರು ಬಂದಿಲ್ಲಾ ಮಾನ್ಸ ಮಾನ್ಸ ಊಟ ಮಾಡಕ್ ಹೋಗಿದಿ ಚಿಕನ್ ತಿನ್ನೋಕೆ ಹೋಗಿದ್ದೆ
ಎಷ್ಟು ಒಂದ್ ಕೆಜಿ ಹೊಳದರ
ರೇಟ್ ಎಲ್ಲ ಜಾಸ್ತಿ ಆಗಟತಿ ಈಗ ಹ್ಮ್ ಬೆಲೆ ಎಲ್ಲಾ ಜಾಸ್ತಿ ಆಗ್ಬಟ ಒಂದು ಕೆಜಿ ಒಂದು ಕೆಜಿ ಅಡ್ಗೆ ಮಾಡಿ ನಮ್ಗ್ ಕೊಡಕ ಏಳ್ನೂರ ಇಪ್ಪತ್ ರೂಪಾಯಿ ತಗೊಂಡ್ರ
ಬರ್ಯ ಒಂದೇ ಚಿಕನ್ ಅಷ್ಟೇ ಮತ್ ಅದ್ರಾಗಗೆ ನ ಅನ್ನಾಗಿಿನ ಏನಿರಲ್ಲ
ಏನು ಮಾಡಲ್ಲ ಚಿಕನ್ ರೊಟ್ಟಿ ಹತ್ರ ರೊಟ್ಟಿ ಹಂಗ ಮೂರ್ ಜನ ಸೇರಿ ಹತ್ತು ಹನ್ನೆರಡು ರೊಟ್ಟಿ ತಿಂಡ
ಕಡಕ್ ರೊಟ್ಟಿ
ಹ್ಮ್ ಹತ್ರ ರೂಪೋಗಂದ ರೊಟ್ಟಿ ಅದು ಫಸ್ಟ್ ಇಷ್ಟು ಒಂದೇ ದಿನ ನಮ್ಗ ಆರ ಪಕ ರೊಟ್ಟಿ ಹಾಕಿದ್ದ ಆ ಕಮ್ಮಿ ಅಾಕೇನೆಲ್ಲಾ ಬಿಡು ಅಂತಂದ ನೆಕ್ಸ್ಟ್ ದಿನ ಅಲ್ಲೇ ಓದ್ವಿ ನೆಕ್ಸ್ಟ್ ದಿನ ಹತ್ ರೊಟ್ಟಿಗೆ ನೂರು ರೂಪಾಯಿ ಮಾಡಣ ಅಂದ್ರೆ ಹತ್ತು ರೂಪಾಯ ಒಂದ್ ರೊಟ್ಟಿ ಆಾ ಹ ಕೇಳೋಣ ಅಂತ ಅನ್ಕೊಂಡೆ ಒಗ್ಲೂಡು ಅ ತಿನ್ ಬಂದ್ ಮತ್ತೆ ತಿಂದ ಏನ್ ಕೇಳದ ಅಂತ ಕೇಳಿಲ್ಲ.
ಹ್ಮ್
ಹ್ಮ್ ಅದ ಯ ಚಿಕನ್ ತಿನ್ನದ ಅಂತಂದ್ರನು ಎಣ್ಣೆ ಕರ್ದಿ ತಿನ್ಬಾರ್ದಂತ!
ಮತ್ತೆ ಎಲ್ರ ಕರೈತೆ
ಅದನ್ನ ಸೀತಾ ಬೇಯಸ್ತಾರೆ ಬೆಂಕ್ಯಾಗ ಸಿದ ಬೆಂಕಿಯಾಗ ಬೇಯಿಸತಾರ ಅದನ್ನ
ಹ್ಮ್
ಅದನ್ ತಿನ್ಬಕ್ಂತ ನಂಗ ಅದು ಇಷ್ಟ ಆಗಲ್ಲ ಆಗ ಒಂಥರಾ ಅನ್ಸತ್ ನಂಗ ಯವ್ ಒಂದ್ಸಲ ನನ್ ಸ್ನೇಹಿತಂದತ್ ಏನಕ್ ಹೋಗಿದ್ದೆ ಸುಟ್ಟಿದ್ದ
ಹ್ಮ್ ಅದೇಏನ ಅರ್ಧ ಮರ್ದ ಬಂದಿರ್ತದಲ್ಲ
ಹ ಹಂಗ ಅನ್ಸತ್ ನಂಗ ಸುಟ್ಟಿರ್ತಾರ ಸುಟ್ಟಿದ್ರ ಮ್ಯಾಲ ಖಾರ ಉಪ್ಪ ಹಾಕಿ ಕೊಡ್ತಾರ
ಹ
ನಾಂಗ ಅಚ್ಚಲ್ಲ ಅನ್ಸಿದಲ್ಲಪ್ಪ
ಅದಾದ್ರ ಅದಾದ್ರೆ ಏನ ಅಂದ್ರೆ ಎಣ್ಣೆ ಅಂಶ ಕಮ್ಮಿ ಇರುತ್ತಲ್ಲ ಅಂದ್ರೆ ಕರ್ದಿರಲ್ಲಲ್ಲ ಅದಾ ಮತ್ತೆ ಕರ್ದಿರಲ್ಲಲ್ಲ ಇದಾದ್ರೂ ಕರ್ದಿರ್ ಜಗ್ಗೆಣ್ಣಿ ಹ್ಮ್ ನೀ ಎಣ್ಣಿ ಹೆಂಗ್ ಹಾಕ್ತಿ ಹಂಗ ರುಚಿ ಆಗತ್ತ
ನೀನ್ ಆರೋಗ್ಯಕ ಭಾರಿ ಒಳ್ಳೇದು ಕಣ್ಣಿನ ದೃಷ್ಟಿ ಜಾಸ್ತಿ ಮಾಡೋದು. ಬುದ್ಧಿ ಜಾಸ್ತಿ ಮಾಡುದ
ಅದದ್ದ ಅದ ಮೀನಿನ ಕಣ್ಣು ತಿಂದ್ರ ಏನ ಶಾರ್ಪ ಅಕ್ಕರ್ಂತ
ನೀನು ಮಾಂಸ ತಿನ್ನದಲ್ಲ ನೀವ ಸಸ್ಯಾರಿ ಎಲ್ಲ ನೀವೆಲ್ಲಾ ತರಕಾರಿ ಇದ್ರಾಗ ತಿನ್ಬಹದು ಹಸ್ರಗೆ ಮೆಂತೆ ಪಲ್ಲೇ ಆಮೇಲೆ ಕರ್ಬೇವು ತಿನ್ಬೇಕಕ್ ಕರ್ಬೇವು ಕಣ್ಣಿಗೆ ಕೂದಲಿಕ್ಕ ಭಾರಿ ಒಳ್ಳೇದು
ಹ್ಮ್ ನೀ ಯಾರ ತಿನ್ಂತವ ಕಾರಬವು
ಕರ್ಬೇವನ್ ಪುಡಿ ಮಾಡ್ತಾರ ಗತ್ ನೀಂಗ ಈ ನಾವ್ ಹೆಂಗ ಕಡಲಿ ಪುಡಿ ಪುಟಾಣಿ ಪುಡಿ ಹೆಂಗ ಚಟ್ನಿ ಮಾಡ್ತೀವಲ್ಲಾ ಆಂಗ್ತೇ ಕರ್ಬೇ ವಿಂದು ಪುಡಿ ಮಾಡ್ತಾರ ಒಣಕ್ಸೀ ನಮ್ದೊಡಮ್ಮ ಒಬ್ಬರು ಮಾಡ್ತಾರ.
ಹ್ಮ್ ಸರಿ ಸರಿ ಮತ್ ಹಚ್ತಿನ್ ತೊ ಹುಷಾರ್ ಬಾಯ್ ಹ್ಮ್ ಸರಿ ಸರಿ.
ಸರಿ